ಹಲೋ
ನಂಗಳ
ಹ
ನಮ ದೋಸ್ತರು ಮಾತಾಡತನಿ ಮಾತಾಡಲ್ಲ ಅಂತ ಅನುತ್ತ ನಿ ಬಾಯ್ ಹಲೋ ಅನ್ಲಕ್ಕಿ ನಾನೇ ಮಾತಾಡಿ
ಏನ್ ಮಾತಾಡ್ಲಾರಪ್ಪ ಫೊನ್ ನಾಗಾ
ಹೇಳಿ ಹೇಳಸನ ಏನ್ ಮಾಡ್ಲ್ತೀರಿ ಅಂತಾ ಕೇಳ್ಬೇಕು
ಹಂಗ ಪರಿಚಯ ಎಲ್ಲಾರದ್ರ ಜಿ ಮಾತಾಡಕ್ ಒಂತರ ಆಡು
ಹ್ಮ ಮತ್ತೆ ಹೇಳಿ ಫ್ಯೂಚರ್ ಬಗ್ಗೆ ಮಾತಾಡೋಣೋಡ ಸ್ವಲ್ಪ
ತಾಯಿ ಗಾಲಿನ ಜರಕ್ಸರ ಕೊಡ
ಜೆರಾಕ್ಸ್ ಫೋಟೋ ಕಳಿಸಲ ಪ್ರಿಂಟ್ ಮಾಡ್ಕೊಳ್ಳಯ್ತ ಈ ಸ ನ ಫೋನ್ ಫ ಕಾಲ್ ಕೊಡ್ ನವಾಬಿ ಫಿಶ್ ರೈಸ್ ಪಿಚರ್ೇ ನೋಡ್ತಾವ ಬಾರಿ ಪಿಚರ್ೇ ನೋಡ್ತ ಪಿಕ್ಚರ್
ನಿಮ್ದಮ್ಮ ನಿಮ್ದಮ್ಮ
ಹ್ಮ್
ನಿಮ್ ತಮ್ಮ ಏನ್ ಓದ್ತಿದ್ದಾರೆ
ನಮ ತಮ್ಮ ಈಗ ಐ ಎ ಎಸ್ ಆಫೀಸರ್ ಪೋಸ್ಟ್ಗೆ ಪ್ರಿಪೇರ್ ಆಗ್ತಿದ್ದಾರೆ
ಹ್ಮ
ಹ್ಮ ಟ್ರೈ ಮಾಡ್ತೇನೆ ಹದಿನೆಟು ವಸ್ ಆಯಿ ಹದಿನೆಂಟು ವರ್ಷ ಮುಗಿತು ರಿ ಕಲ್ತು ವಾಟ್ಸಾಪ್ ಅಲ್ಲಿ ಖಲಸಿಡಿನಿ ನನ್ನ ಕಾಲ್ ಫುಟ್ಪ್ರೀ ಡಿಪಿ ಅಲ್ಲೀ ಇಟ್ಕೊಂಡ್ ಬೀಡಿ ಎಲ್ಲಾ ಫೋಟೋ ಪ್ರಿಂಟ್ ಮಾಡ್ಕೊಂಡು ಕನ್ನಡಿ ಹತ್ರ ಇಟ್ಕೊಂಡಂಬು ದನ್ನ ನಮಸ್ಕಾರ ಮಾಡ್ಕೊಂಡ್ ಹೋಗಿ ಒಂದ್ ವಾರ ಮಾಡಿದ್ದ ಕೆಲ್ಸ ಜನ ನಿಮ್ದು ತಟ್ಟಿರೋ ಸಾಕ ಶಾಪ ದುಡ್ಡು ಎಲ್ಲ ಬರುತ್ತೆ ಆಯ್ತಾ ಶಾಪ ಹೋಗುತೆ ದುಡ್ಡು ಬರುತ್ತದೆ ಆಯ್ತಮ್ಮ ಮತ್ತೆ ಮತ್ತೆ ಹೇಳಿ ನಿಮ್ಗೆ ಎರಡ್ ಕಣಿದಾವ ನಿಮಗೆ ಎರಡು ಕೊಂಡಿದಾವ ಇಲ್ಲ ಟು ಕಣ್ಣಿಡವೆ
ಎಲ್ಲಿ ಬರಕ ತೋಣ
ನಿಮ್ಗೆ ಎರಡು ಕಣ್ಣಿದಾವ ಮೂರದಾವ ನಿಮ್ಗೆ ವ ಸೋ ಬ್ಯೂಟಿಫುಲ್ ರೈಟ್ ನಾವ್ ಅಲ್ವಾ ಅಂದ್ರೆ ತುಂಬಾ ಕತೆ ಕಾಣ್ತಿದ್ರೆ ನನಗೆ ಹ್ಮ್ ಹ ಹ ಹಾ ನಿನ್ ಥರಾನೇ ಕ್ಯೂಟು ಏನ್ ನಿಮ್ಮ್ಣಂತರ ಹೊಂಡ್ರಗಪ್ಪೇನಾ
ಹ್ ರೋಮಲ-
ಅದೇ ನಿಮ್ಮ ಅಣ್ಣನ್ ತರ ಒಂಡ್ರಗಪ್ಪೇನಾ ಅಂತ ಕೇಳ್ತಿದನಿ
ಆ ಗೊಂಬೆ ಯಾರು ಗತ್ತಾ
ಹೇಳಿ ಯಾರು ಅಂತ
ಊ ಕ್ಯಾನ್ ಗೇಸ್
ನಿೆಮ್ಮಡುಗಾನ ಇಲ್ಲಿ ಕೊತ್ತಂಬರಿ ಗಿಡ ಇಲ್ಲ ಕೊತ್ತಂಬಿ ಗಿಡ ಇದ್ರೆ ನಾನನ್ ಪಕ್ಕನ ಏನಾ ಕೂತಿದ್ದೆ ಕೊತ್ತಂಬರಿ ಗಿಡ ಇಲ್ಲ ಅಂತೇಬಿಟ್ಟ ಸುಮ್ಮನ ಅದೇ
ಹ
ಹ ನಿಮ್ ಸೌಜನ್ಯ ಇವತ್ತು ಸ ಇವ ಇಲ್ಲ ಇವತ್ತು ಹೋಗ್ಬಿಟ್ಟು ಸೌಜನ್ಯ ರೂಮ್ಗೆ ಹೋಗ್ಬಿಟ್ಟು ಹೇಳು ನಿಮ್ಗೆನಪ ಹತ್ರ ಹೇಳಳ ಕೊದ್ದಂಬಂಗಿರಿಲಿ ನಣ ಹಾಕೋ ಅಂತ ನೋಡ್ ಪಾಸ್ಟ್ ಟ ನ್ಣ ಕುಫೋನ ಚಂದ ಹಓ ಹೇಳಕ್ ಈಗ ಮೋಡಮ್ ಏನಂತಾ ಅನ ಹೇಳುವ ಏನಂತ ಹೇಳಕ್ಕೆ ಹಂಗಂದ್ರ
ನೀನೇ ಕೇಳಕ ನಂಬರ್ ಕೊಡ್ಲೇನ
ಹಾ ಕು
ಹ್ಮ್ ಒಳಕ ಸಿಕ್ಸ್ಟಿ
ಕೊಡು ನಂಬರ್ ಕೊಡಕ ಸಿಕ್ಸ್ ತ್ರೀ ಹೊಡಿ ನಂಬರ್ ತಡಿ ತ ಸಿಕ್ಸ್ ತ್ರೀ
ಡಬಲ್ ಸಿಕ್ಸ್
ಡಬಲ್ ಸಿಕ್ಸ್ ಜೀರೋ ಸಿಕ್ಸ್ ನೈನ್ ಫೈವ್ ಏಯ ನಾನ್ ಹೇಳಿದ ನಿಮ್ ಫ್ರೆಂಡ್ ಸೌಜನ್ಯ ಕಂಭುಕರ್ಣಿ ಗೋಲ್ ಗುಮಸ್ ಗೋಲ್ ಗುಮಸ್ ಟಳು
ಎ ನೆಕ್ಸ್ಟ್ ವೀಕ್ ನಾವು ಗಲ್ ಗಂಬತ್ ಗಂಟ
ಹ್ಮ್ ಹಿಂಗ ಹೊಲ್ಗ ಮಂದ್ಗೆಗ ಹೋಗತರ ಅಂದ್ರೆ ಸೌಜನ್ಯ ರೂಮಿಗೆ ಹೊಟಿದೀರಿ ಅಂತ ಹೇತಿದ್ದೆ ಇನ್ ಡೈಕ್ಟಗಿ
ಏಯ್ ಸಂಡೆ ಒಳಗೈತ್ನಾ ನೆಕ್ಸ್ಟ್ ಸಂಡೆ
ನಿಿನಗೆ ಪ್ರವೀಣಾ ಅಂದ ಜೀರು ಐಸು ಇಲ್ಲ ಎಲ್ಗೆ ಗೋಲ್ ಗುಮ್ಮಸ್ಗೆಲ್ಲ ಹೋಗ್ತೀರಾ ಗೋಲ್ ಗುಮ್ಮಸ್ಗೆ ಹೋಗ್ತೀನಿ ಅಂದ್ರ ಸೌಜನ್ಯ ಹತ್ರ ೆ ಮುಗ್ದೋಗುತ್ತೆ ಬೀದರ್ ಕನ್ನಡ ಮಾತಾಡ್ಲಾ ಈಗ ಎಲ್ಲಿ ಹಂಡ್ರಿಗ ನೀವು ಾವ ಇತ್ತ್ ಹೊಯ್ತಿದ್ದಿಲ್ಲ ನೀ ಹೊಯ್ತಿಲ್ಲ ಮನೆಗೆ ಮತ್ತೆ
ಇವಾಗ ಗುಲ್ಬರ್ಗ ಅದಾರ ನ ಹಂಗೆ ಮಾತಾಡ್ತಾರ
ನೀವ್ ಮನೆ ವಯಸ್ ಮೊನ್ನೆ ಮೊನ್ನೆ ನಮ್ಮ ಅಲ್ಲಮ್ಮ ಫೋನ್ ಹಚ್ಚಿದ್ದೆ ನನ್ಗತೇನಿ ಆ ಹದು ಮಾಮ ಈಗ ಹೋಗ್ತಿನಿ ಅ ಎಲ್ಲ ಹ ಅೀ ಮಾಡ್ತಾನ ಈಗ ಓ್ತಿ ಮಾಮ್ಮ ಅಂತಂದ ಹ್ಮ್ ನಏನಾರ ಹೋ್ತೀನಿ ಹೋದ್ತೀನಿ ಹೊಂಟಿ ಹೊಂಟಿಲ್ಲ ನಾನು ನೀ ಬರ್ತಿ ಮೊನ್ನೆ ಹಚ್ಚಿದ್ದೆ ನಮ್ಮ ಹುಡ್ಗ ನಮ್ಮ ಮಾಮ ನ ಮಾಮಗೆ ಈ
ಹ್ಮ್ ಹ್ಮ್
ಸರ್ಕಾರಿ ಗಾಡಿ ಸರ್ಕಾರಿ ಅಲ
ಕೇಳೋರು ಇದ್ರಿ ನೀವೇನ್
ಹ
ಕೇಳೋರದ್ರೆ ಡೈರೆಕ್ಟ್ ಅಲ್ಲ ಡೈರೆಕ್ಟ್
ಸಮೇ ಸರಿ ರಿಷಾ ನಂಬಲ್ಲಲ್ಲ ನಾನೇ ನೋಡಿನೇ
ತೆಡಿ ಸ್ವಲ್ಪ ನಾಮ್ ಅಣ್ಣಾಗೆ ಫೋನ್ ಅಸ್ತನ ಕಾನ್ಫರೆನ್ಸ್ ತಗಾಕಂತನಿ ಮಾತಾಡಾಕತಿ
ಚಾಕೋ ಅಣ್ಣ ಪಾವ್ ಏನ ಹಾ ಹಾ ಅಚ್ಚ ಇಟ್ಟ ತಾನ ಮಾತಾಡ ಕಟ್ ಮಾಡ್ನ ಹೂ ಹಾಂಗ್ ಹೆಂಗ್ ತೋಗೋತರ ನಾನು ಮಾತಾಡ್ತೇವ ಸಪ್ರೇಟ್ ಸಪ್ರೇಟ್
ನಾವ್ ತಗೊಲೆನಾ
ನಾ ಕೇಳಗತ್ತನ್ಿ ಅವಾಗೆ ನನ್ಗ್ ಅಕ್ಕಿ ಬೇಕಾ ನಾ ಬೇಕಾ ಅಂತಂದ್ರ ಎರಡು ಎರಡು ಕಣ್ಣ್ದಂಗ ಯಾವ್ದ್ ಬೇಕಂತ ಹೆಂಗ ಹೇಳಿ ಅಂತನಾ ಅವ
ಅಲ್ಲ ನಾವ್ ಮಾತ್ರಡನ್ ಕಾನ್ಪ್ರೆನ್ಸ ತಗೊಳ
ತಗ ಹೂ ತಗೋ ತಗೋ ನನ್ ಮಾತಾಡ್ತೀನಿ ಅಂಜಲ್ಲ
ಅಲ್ಲ ನಾವ್
ಹ ಬ ಹೂ ಹೂ ನೀವ್ ಬೇರೆ ನಾವ್ ಬೇರೆ ನೀನು ಕಾಕಾ ಮಾತಾಳ ನನಗ್ ತಗೋಬಹುದು ಆದ್ರೆ ನಾನು ಅವರು ಮಾತಾಡವಾಗ ಅದು ಆಗಲ್ಲ ಮಾಡ್ತೀನಿ ತಗೊಳಿ ಅವ್ರ ಕೇಳ್ತೀನಿ ಅವರು ಈಗ ಊಟ ಮಾಡ್ತವ್ರಂತೆ ಈಗ ಅದು ಏನು ಮುಂದೆ ಮಾಡ್ಸದೆ ಆಯ್ತಲ್ಲಾ ಏ್ ಬೋತ್ ಬಾಯಿ ಹೊಲ್ಸಲ್ಸ ಮಾ್ಬ ಬಿರ್ತಾರಣ್ಣ ಸುಂಕೂಳ ಏನ್ಣ ಏನಾರ ಮಾತಾಡು ಇನ್ಶಾ ್ಯಚರ್ೇ ಹೇಳಿ ಏನು ಪ್ ಸಾರಿ ಜಿಂದಿ ಜೆ ಗುಾರಿ ಆಪ್ಿ ತಾಲಮ ಹೋಗ್ಬೇಕು ಅಂತ ಅನ್ಕೊಂಡೆ ಎಕ್ಸಾಮ್ಸ್ ಐತೆ ಬ್ಯಾಡ ಬಿಡು ಅವ್ರು ನಾಮ್ ಫ್ಯೂಚರ್ ಬಗ್ಗೆಲ್ಲ ಬಾಳ ಆಸೆ ಇಟ್ಕೊಂಡಿರೋದು ಕನಸು ಇಟ್ಕೊಂಡಿರೋದು ಹಾಗಾಗಿ ಇಬ್ಬರು
ಅವ್್ರ ಏನ್ ಓ್ಿದಾರ ಈಗ
ಅವ್ರ ಈಗ ಅದೇ ಐ ಎ ಎಸ್ ಆಫೀಸರ ಪ್ರಿಪೇರ್ ಆಗಿಬಾರೆ ಅವರು ಕೂಡ ನಮ್ ತಮ್ಮನ ತರಾನೇ ಇಲ್ಲ ನಾವು ಸಾಫ್ಟ್ವೇರ್ ಫೀಲ್ಡ್ ಅಲ್ಲಿ ಹೋಗೋದು ಸಾಫ್ಟ್ವರ್ಂಜಿನಿಯರಿಂಗ್ ಫೀಲ್ಡ್ಲ್ಲಿ ಹೋಗೋದು ನಾವು ಇಲ್ಲ ಸಾಫ್ಟ್ವೇರ್ ಸಾಫ್ಟ್ವೇರ್ ಇಂಜಿನಿಯರಿಂಗ್ ಫೀಲ್ಡನಲ್ಲಿ ಕಂಪ್ನಿದಾಗ ನಾವು ವರ್ಕ್ ಮಾಡ್ತೀವಿ ವರ್ಕ್ ವರ್ಕ್ ಫ್ರಮ್ ಹೋಮು ಅದರ್ವೈಸ್ ವರ್ಕ್ ವಿತ್ ಆಫೀಸ್ ಮಾಡಿದೆ ನಮ್ಮ ಮನೆಯವ್ರ ಗೊತ್ತಲ್ಲ ನಿಮ್ಗೆ ಹೇಳ್ದ ಅವ್ರಿಗೆ
ಏ ಅ ಕಡೆ ಏನ್ ಸೌಂಡ್ ಬರ್ತದಲ್ಲಾ
ಏಯ ಇದು ಫೋನ್ ನೀವು ಮೂವಿ ಹಚ್ಚಾರ ಮೂವಿ ಏ ಮೂವಿ ತೆಗಿ ನೂರು ರೂಪಾಯಿ ಅದ ನಸ ಏನ್ ಮೂವಿ ನೋಡ್ತಾಳೆನ್ ಸೀರಿಸ ಮೂವತ್ತ ಎರಡು ಸೀರಿಸ ಅವ ಅರ್ಧ ಅರ್ಧ ಗಂಟ ನಲ್ ಹತ್ತೈದು ನಿಮಿಷ ನಲ್ವತ್ತೈದು ನಿಮಿಷ ಒಂದೊಂದ ಮೂರಾಡ್ ಒಸು ಮೂವತ್ತರಡು ಬ್ಯಾಸರಿಲ್ಲಾರದಂಗ್
ಹ್ಮ್ ಹ್ಮ್
ಹ್ಮ್
ನಾವು ನಿನ್ನೆ ಒಂದ್ ಒಂದ್ ಜೊತಿ ಡ್ರೆಸ್ ತಗೊಂಬಂದ್ವಿ ಹೊರಗಡೆ ಹೋಗಿದ್ವಲ್ಲ
ಹೌದಾ ಗುಲ್ಬರ್ಗ್ ಬರೋವಾಗ ಎ ಎರಡು ಜೊತೆ ಬಟ್ಟೆ ಇಟ್ಕೊಂಡ್ ಬನ್ನಿ ಆಯ್ತಾ ಚೊಲೊವು ನಾನ್ ಇಟ್ಕೋತೇನಿ ಒಂದಜೋಡು ಆಯ್ತಾ ಪಿಂಕ್ ಕಲರ್ ಆ ಮೊನ್ನೆ ಹಾಕೊಂಡಿದ್ರ ಪಿಂಕ್ ಕಲರ್ ತಗೊಂಬ ಬನ್ನಿ ಟಾಪ ಆಹಾ ನಿನ್ನ
ಇಬ್ರುೂ ಕೂಡಮ ಅಲ್ಲಿ ಶರಣ್ಬಸಪ್ಪ ಅಂಗಡಿ ಮುಂದೆ
ಶಾಣ್ ಬಸ್ಕುನ್ ಗುಡಿ ಮುಂದ್ರೆ ಕುಂತ್ರೆ ಕಲೆಕ್ಷನ್ ಆಗಲ್ಲ ಇಲ್ ಕೋರಂಟಿ ಅತ್ರ ಬಾ ಅಲ್ಲಿ ಕೂಡೋಣ ಇಬ್ರು
ಅಲ್ಲಿ ಒಂದಿನ ಅಲ್ಲಿ ಒಂದ್ ನ ಎರಡ್ ದಿನ ಕೂಡಮ್ಮ
ಎರಳ ದಿನ ಕುಂತ್ರೆ
ಅ್ದಲ್ಲ
ಹ್ಮ್
ಬಟ್ಟೆೆಲ್ಲ ಬರ್ದ
ಸಮೂ ಹಟದತಾ ಹಚ್ಚಿ ದನ್ ಮತ್ತೆಮ್ಮ
ನೀವ ಹೇಳ್ಬೇಕು
ಹ್ಮ್ ಮತ್ತೆ ಮತ್ತೆ ಏನಂತಾರೆ ಹೋಗದೆ ಈಗ ಹೋಗ್ಬೇಕ ಅನಿಸ್ದಾಗ ಸಮೂರತ್ತರ ಇನ್ನು ಚಂದದ ಆದದ್ರೆ ಎಂಟನ ಹೊಂಟ್ರನಾಗ ಇದು ಅಂದ್ರೆ ಕತ್ಗರ್ತವ
ಹ್ಮ
ವ ಈಗ ಫ್ರೀ ಬಿಟ್ರ ನೋಡಿ ಈಗ ಒಂದ್ ವಾರ ಆಯ್ತ್ ಮತ್ತೆ ಎಕ್ಸಾಮ್ಸ್ ಅವ
ಹ್ಮ್
ಎಕ್ಸಾಮ್ಸ್ ಅವೇ ಹೆಂಗ್ ಮಾಡ್ಬೇಕ ಏನ ನಿಮ್ಮಲೆ ಮತ್ತಪನ ಚಕ್ಕತನಲ್ಲ
ಊಟ ಮನೆ ಹೋಗ ಮಾಡ್ಬೇಕಾ
ಏನು ಹೇಳಿ ಹ್ಮ್ ಹೇಳಿ ಮಾಡುದಲ್ಲ ಈಗ ಬಿರಯಾನಿ
ಬಿರಿಯಾನಿ ಮಾಡ್ತರು ನೀವ್ ಬಿರಿಯಾನಿ
ಬಿರಿಯಾನಿ ಎಲ್ಲ ಅನ್ನ ಸಾಂಬಾರು ಮಾಡು ಅನ್ನ ಮತ್ತುತ್ತೆ ಕಂಡಸಾರ ತಂದಿದ್ದೆ ಉುಂಡಿ
ಹ್ಮ್
ಕಂಡಸರ ನಾ ಉಂಡು ಕುಂತೀವಿ
ಕಂಡ ಕಂಡ ಹಯ್ತರಿ ಕಾಲೇಜಿಗೆಲ್ಲ
ಹ್ಮ್ ಕಂಡ ತರದೇ ಅರದ
ಹ
ನ ಜೀವನಂದಂಗ ನ ಅವನು
ನನ್ಗ ತಲಿ ಬಾಳ ಪೆನಕತದ್ ನೋಡಿ ಯಾಕ್ಯರ
ನನ್ ಕೆಟ್ಟ ಬ ನಿಮ್ ತಲೆ ಆಯ್ತಾ ತಲೆ ಎಲ್ಲಿ ಎಲ್ಲಿರುತ್ತೆ ಹೇಳಿ ನೋಡೋಣ ಮೂಗತ ಅಲ್ವಾ
ನಿಜಲ್ಲೇ ಬಾಳ್ ಬೇನಸ್ ಅಂತ ಬಿಟ್ಟತ್ತಲ್ಲಿ
ಹೋಗ್ಬೇಕಕ್ ಆ ಉದ್ರರ್ ಕೂಡ ಜಾಗತ್ತರ್ಗ್ಯಾಲಕ್ ಚಂದಂತಾರ ಒಲ್ ಬರಲ್ಲ ಅನ್ಬಿಡ್ಬಕ್ ನಮಗ್ ಆರಾಮಿಲ್ಲ ಅಂತ ಅನ್ಬಕ್ ಕಡೆ
ಆಯ್ತತ್ ಬಾಯ್ ಬಾಯ್
ಹ್ಮ್ ಇಡೀ ಆಯ್ತು ಬಾಯ್ರೆ ಮಾಡ್ತ ಬ